ಏನು ಇಲ್ಲ ನೀನು?
ನಾನು ಏನಿಲ್ಲ ಕುಂತೇನೆ.
ಹ್ಮ್ ಚಾ ಕುಡ್ದೇನಿ ನೀನು?
ಹ್ಮ್ ನಂದು ಆತು ಮಮ್ಮಿಯವ್ರು? ಅಪ್ಪ ಗೋಬಿ ತಂದಿದ್ರ ಅದ್ ತಿಂದೆ ನೀನು?
ಬಿಸ್ಕಿಟ್ ತಿಂದಾನ
ಹ ಹೌದೇನೂ ಎಕ್ಸಾಮ್ಸ್ ಮುಗುದ್ವಾ?
ಹಾ ಎರಡು ದಿನ ಆಯ್ತು ಮಗ್ದು. ಹ್ಮ್ ಎರಡು ಚಲೋ ಆಗ್ಯಾವ. ಇನ್ನೆರ್ಡು ಕರಾಬ್ ಆಗ್ಯಾವ್.
ಹ್ಮ್ ಹ್ಮ್ ಎಷ್ಟ್ ದಿನ ರಜೆ ಐಯ್ತಿ ಈಗ?
ಫಿಫ್ಟೀನ್ ಡೇಸು.
ಅಷ್ಟೇ ನಮಗ್ ಟೂ ಮಂತ್ಸ್.
ಸುಮನ್ ಅನ್ನೋರಿಗೂ ಟೂ ಮಂತ್ಸು.
ಹೌದೇನು?
ಹ್ಮ್
ನಿಮ್ದು ಆಟೋನಮಸ್ ಅಲ್ಲೇನಾ?
ಇಲ್ಲ ಇಲ್ಲ
ಹ್ಮ್ ಅದಕ್ಕ ಅಂಗೇನ
ಹ್ಮ್
ಹ್ಮ್
ನನ್ ಫ್ರೆಂಡ್ಸ್ಗಳಿಗೂ ಟೂ ಮಂತ್ಸ್ ಕೊಟ್ಟಾರ.
ಹ್ಮ್ ಈಗ್ ಮಳಿ ಬರ್ತೇತ್ವಾ ಮಳಿ ಒಳಗ ಹೆಂಗ್ ಹೋಗುದಾನ ಕಾಲೇಜಿಗ.
ಎಷ್ಟ ದಿನ ನಮ್ಗ್ ಇನ್ನ ಎಕ್ಸಾಮ್ಸು.
ಹ್ಮ ಈಗ್ ನಂದ ಮಂಡೆ ಮಟ ಐಯ್ತ್ ನೋಡ್.
ಹ್ಮ್ ಸಿಕ್ಸ್ ಮಂತನ್ ಆಯ್ತ್ ನೋಡ್ ಬಾಳ ಜನಕ್ಕ. ಬಿ ಎಸ್ ಸಿ ದೋರು
ಹೌದೌದೇನು? ಈಗ ಮಳಿ ಬರ್ತೇತಿ ಅತಗ ಹೆಂಗ್ ಹೋಗುದನ್ನು ಕಾಲೇಜಿಗ ಅಲ್ವಾ? ಇಷ್ಟೊತ್ತಿಗ್ ಬರ್ಬೇಕಾಗಿತ್ತು ಮಳೆ ಯಾಕೋ ಬರ್ವಲ್ತಲ್ಲ.
ಹ್ಮ
ಹಂಗ ಮಳಿ ಬರ ಬರಾತಿಲ್ಲಲ್ಲ ಈಗ ಬರ್ಲ ಬರಾತಿಲ್ಲ ಅಂದಿದ್ದಕ್ಕ ಇಲ್ಲ ನಮ್ಮ ಮನಿ ಬಲಿ ಅಕ್ಕ ಅವರು ಅವ್ರ ಊರೊಳಗ ಏನ್ ಮಾಡಾರ ಅಂತ ಅಂದ್ರ ಅಲ್ಲಿ ಒಂದ್ ದೇವ್ರ ಐತಂತ ಅದ ದೇವ್ರಿಗಯ ಇದು ಏನದು ಹಿಂಗ ಗಣ್ಮಕ್ಳ ಇರ್ತಾರಲ್ಲ ಅವ್ರ ಎಲ್ಲಾರು ಹಿಂಗ್ ಉಡಕಿ ಹಾಕೊಂಡ್ ಹೊಕಾರಲ್ಲ ಹಂಗುಡಕ್ ಹಾಕೊಂಡ್ ಹೋಗಿ ಆ ದೇವ್ರಿಗ ಕೊಡ್ಬೇಕಂತಲ್ಲೇ ಈಗ ಉಡಕ್ಕಿ ಅಂತಂದ್ರೆ ಎಲ್ಲಾ ಊರ್ ಜನದ ಕಡೆ ಹಾಕಸ್ಕೊಂಡ್ ಹೋಗ್ಬೇಕಂದ್ರೆ ಅವ್ರು ಅಕ್ಕಿನೂ ಹಾಕ್ತಾರ ಜೋಳ ಆಮೇಲೆ ಇದು ಗೋಧಿ ಎಲ್ಲಾ ಹಾಕ್ತಾರಲ್ಲೋ ಇವು ಅಕ್ಕಿ ಮತ್ತ್ ಗೋಧಿ ಬಂದಿದವನ್ನ ಮಾರ್ತಾರಂತ ಅವ್ರು ಮಾರಿ ಜೋಳ ತಗೋತಾರಂತ ವಟ್ ಜೋಳ ಇಟ್ಕೋತಾರ ಉಳಕಿದ್ ಏನ್ ಬಂದಿದ್ದ ಮಾರ್ತಾರ ಮಾರಿ ಮತ್ ಜೋಳ ತಗೋತಾರ ಆ ಜೋಳದಿಂತ್ರ ಇ ಇಡೀ ಊರ್ ಮಂದಿಗ ಹ ಮುದ್ದಿ ಮಾಡ್ತಾರಂತ ಜೋಳದ್ ಮುದ್ದಿ ಮತ್ತ ಜೋಳದ ಸಾರ ಮಾಡಿ ಆ ಅಡ್ಗಿ ಊಟ ಪ್ರಸಾದ್ ಹಾಕಿಸತಾರಂತ ಇಡೀ ಊರಿಗ
ಹ್ಮ್
ಆಮೇಲೆ ಒಬ್ಬರ ಅಜ್ಜಿ ಮೇಲೆ ದೇವರ್ ಬರ್ತಿತಂತ
ಹ್ಮ್
ಆ ಅಜ್ಜಿ ಮ್ಯಾಲ್ ದೇವರ್ ಬಂದವ್ರು ಹೇಳ್ತಾರಂತ ಈ ವರ್ಷ ಮಳಿ ಆಗ್ತೇತನ ಇಲ್ಲ ಅಂತಂತ ಅಂದ
ಹ್ಮ್ ಹ್ಮ್
ಹ್ಮ್ ಆಮೇಲೆ ಅಜ್ಜಿ ಹೇಳಿದ್ರಂತ ಆಗ್ತೇತಿ ಅಂತ ಹೇಳಿ ಅವ್ರ ಅಂದಿದ್ ದಿನಾ ಹ ಆಕೆ ತಂದಾರಂತ ಆದ್ರ ಅವ್ರ ಅಂದಿದ್ ದಿನಾನ ಊರೊಳಗ್ ಒಟ್ಟ ಮಳಿನ ಆಗಿದ್ದಿಲ್ಲ ಅಂತ ಅವ್ರ ಅಂದ್ಮೇಲ ಅವತ್ತ ಆತಂತತ್ ನೋಡದ
ಹೌದನ ಯಾವುರದ್ದು
ಅದ ಬಿಜಾಪುರ್
ಹ್ಮ್ ಹ್ಮ್
ಹ್ಮ್ ಬಿಜಾಪುರ ಒಳಗ ಆಕೆ ನನ್ ಫ್ರೆಂಡ್ ಒಬ್ಬಕಿ ಅದಾಳ ಅಲ್ಲೇ ಹೋಗಿರೇನ ನೀವು ಬಿಜಾಪುರಿಗ
ಹಾ ಹೋಗೇವಿ ಒಂದರೆಡಸತೆ ಒಂದ ಮದ್ವಿ ಇತ್ತ
ಹ್ಮ್ ಹ್ಮ್ ಹ್ಮ್
ಅದಕ್ಕಂತ ಹೋಗಿದ್ವಿ
ನಾವು ನಮ್ಮ ಮಾಮ್ಮ ಅವ್ರ ಮನಿ ದೇವ್ರ ಐ್ತಲ್ಲೇ ಮುಂದ್ ಸಿಂದಗಿ ಅಂತ ಹೇಳಿ ಅದಕ್ ಕಂತ ಹೋಗಿದ್ವಿ ಅದ್ ಒಂದ್ ಹಳ್ಳಿ ಸಿಂದಗಿ ಅಲ್ಲಿಂತ್ರರ ಮತ್ ಹಂಗ ಬಿಜಾಪುರ್ ಈಗ ಹೋಗಿ ಅಲ್ಲಿಂದ ಸದಾನಂದ್ ಬಾಬಾ ಮಟ್ಟ ಆಯ್ತ ಅಲ್ಲಿ ನೋಡ್ಕೊಂಡ್ ಬಂದಿದ್ವಿ ಅಲ್ಲೆ ಬಿ ಬಿಜಾಪುರದಾಗ ಇವುಲೇ ಅದೇ ಅವ ಇದು ಏನಂತ ಮಡಕಿ ಕಾಳ ಅವ ಹೆಸರ ಕಾಳ ಇವೆಲ್ಲಾ ಜವಾರಿ ಸಿಕ್ತಾವ ನೋಡಲ್ಲಿ ನಮ ಹ್ಮ ಇಲ್ಲ ನಮ್ ಇಲ್ಲೆ ಒಬ್ಬ್ರ ಅಂಟಿದಾರ ಅವರು ತರಿಸಸ್ಕೊಂಡಿರ್ತಾರ
ಹ್ಮ್ ಹ್ಮ್
ಇದು ಜೋಳ ಗೋಧಿ ಇವೆಲ್ಲಾ ಅಲ್ಲಿ ಫುಲ್ ಜವಾರಿನ ಚಲೋ ಸಿಗ್ತವ ಹಾ ಚಲೋ ಆಮೇಲೆ ಶೆಂ ಹಾಗಿ ಹಿಂಗ ಎಲ್ಲ ಅವ್ರ ಇಲ್ ನಾವ್ ಹಂಗ ಅಂಗಡಿಯ ಒಳಗ ಹ ಹಸಿ ಶೆಂಗ ತರ್ತೇವಿಲ್
ಹ್ಮ್
ಹುರಿದಿದ್ವ ಅಂತ ಅಂದ್ರ ಹಂಗ ತಗೊಂಡ್ ತಿನ್ಬೋದ್ ನಾವ ಈಗ ಹುರ್ಕೋತಾವಲ್ ಬೆಲ್ಲ ಹಚ್ಕೊಂಡ್ ತಿನ್ನಾಕ ಅಂಗಲ್ಲಿ ಉರದ ಇಟ್ಟಿರತಾರಂತ ಚಲೋ ಆಯ್ತ ಅಂದ್ರ ಊರ್ ಅಲ್ಲೇ ನಾವ್ ನೀವೂ ಏನ್ ನೋಡಿಲ್ಲೇನಾ
ಏನ್ನ ಏನಂದಿ
ಅದ ಗೋಲ್ ಗುಂಬಜ್ ಐತಲ್ಲಾ ಅಲ್ ನೋಡಿರಿ ಅದ
ಏ ಇಲ್ಲ ನಾ ಹೋಗಿಲ್ಲ ನೀ ಹೋಗಿಯಾನ.
ನಾವ್ ಏನು ಹೋಗಿಲ್ಲ ಸುಮ್ಮ್ ಅಷ್ಟ ಅಲ್ ಮೇಲೆ ಅದ್ ಒಂದ್ ಸದಾನಂದ್ ಬಾಬಾ ಗುಡಿ ಬಿಟ್ರೆ ಏನು ನೋಡಿಲ್ ನಾ
ಹೌದೆನಾ ನಾವು ಏನ್ ಜಾಸ್ತಿ ಹೋಗಿಲ್ಲ ಅಲ್ಲಿ. ನಮ್ಮಿನ್ ಜಾಸ್ತಿ ಅಡ್ಡಾಡಂಗೆ ಇಲ್ಲ
ಹಾ ಹಾ ಸುಮ್ ಅಲ್ ಮದ್ವಿಗಷ್ಟ್ ಹೋಗ್ ಬಂದಿದ್ರೇನಾ.
ಹ್ಮ್ ಬರೆ ಉಣ್ಣದು ಮನೆ ಕುಂದ್ರದೂ
ಹ್ಮ್ ಆಮೇಲೆ ಮತ್ತ್ ಈಗ ಅದ ಮಳಿ ಬರ್ಲಾರ್ದಕ್ಕ ಇಲ್ಲಿ ಒಂದ್ ಊರಾ ಈ ಕಪ್ಪಿ ಗುಳಿಗ್ ಮದ್ವಿ ಮಾಡ್ಸಾರಂತ.
ಹೌದಾ
ಬರ್ತಿಂತ ಮಳಿ ಹಂಗ ಮಾಡ್ಸಿದ್ರ ಆದ್ರ ಇದು ಸೈಂಟಿಫಿಕ್ ರೀಸನ್ ಪ್ರಕಾರ. ಅವ್ ವೇಜ್ ಇರ್ತಾವಲ್ಲ ಅವೆಲ್ಲಾ ಬ್ಯರೆ ಕಡೆ ಹೋಗ್ಯಾವಂತ ನಮ್ ದೇಶ ಬಿಟ್ಟು ಬೇರೆ ಕಡೆ ಹೋಗಿರೋದಕ್ ಮಳಿ ಬರವಲ್ತ ಅಂತ ಈಗ ಒಂದ್ ಎರಡ್ - - ಹಿಂದಿನ್ ದಿನ ದ್ ರಿಪೋರ್ಟ್ ನೋಡಿದ್ರ ವಾಪಸ್ ಬರಾತಾವಂತವು. ಅದು ಸಂ ಬರಿ ಬರಿ ಸ್ಲ್ ಸ್ವಲ್ಪ ಸ್ಟೇಟ್ಸ್ ಗಷ್ಟೇ
ಹು ಓ ವಾಪಸ್ ಬಂದ್ ಅಂದ್ರ ಅಜ್ಜಿ ಹೇಳಿದ್ದ ಕರೆಕ್ಟ್ ಅಂತಾರನ.
ಹಂಗಿರ್ಬೋದ ಅದಕ್ಕ ಮತ್- ವಾಪಸ್ ಬರಾತಾವ ಅಂತಂದ್ರ ಇಲ್ಲೇ ಇದು ಕರ್ನಾಟಕಾನೂ ಆಯ್ತ ಅಂತ ಅದಕ್ ಅದ್ ಸ್ವಲ್ಪ ಸ್ವಲ್ಪ ಆಗತೈತ್ ನೋಡಿ ಇಲ್ಲೋಯ್ ಮಾಡಿ
ಹೌದ
ಮತ್ತ ಏನ್ ಮಾಡ್ಬೇಕ್ ಈಗ ಸುಟ್ಟಿಯೊಳಗ ಎಲ್ಲಾರು ಹೋಗ್ಬೇಕೇನ.
ಹೋಗ್ಬೇಕೇಂತಿದ್ವಿ ಕ್ಯಾನ್ಸಲ್ ಆತ್ಪ
ಕಾಣ್ತಿದ್ರಿ
ಇಲ್ಲ ದಾಂಡೇಲಿ ಅದು ಹೋಗ್ಬೇಕಂತಿ ಅದ್ರ ನನ್ ಫ್ರೆಂಡ್ ಪಪ್ಪಾಗ ಆರಾಮಿಲ್ಲ ಅವ್ರನ್ನ ಅಡ್ಮಿಟ್ - - ಮಾಡಾರಾ ಕ್ಯಾನ್ಸಲ್ ಆತು
ಹೌದೇನ ಯಾವಾಗ ಹೋಗ್ಬೇಕಂತ ಈಗ.
ಇನ್ಗ ಇನ್ನೊಂದ್ ಐದ್ ದಿನ ಬಿಟ್ಟದ್
ಹ್ಮ್ ಹ್ಮ್ ಎಷ್ಟ್ ಮಂದಿ
ಹಾ ನಾವ ಐದ್ ಜನ
ಹ್ಮ್ ಹ್ಮ್ ಅಲ್ಲೇ ಒಂದ್ ದಿನ ಅಷ್ಟೇ.
ಹ್ಮ್ ಪರ್ಟಿಕ್ಯುಲರ್ ಆಗಿ ದಾಂಡ್ಯ ದಿನ ಅನ್ಕೊಂಡಿದ್ದಿಲ್ಲ ಬಾರೆ ಕಡೆ ಹುಡ್ಕೊಬೇಕಂತಿದ್ವಿ ಅಷ್ಟೊತ್ತಿಗ್ ಹಿಂಗಾತು. ಹಾ ಅಡ್ಮಿಟ್ ಆಗ್ಯಾರಲ್ಬಪ್ಪ ಹ್ಮ್ ಸೀರಿಯಸ್ ಐ
ಹೌದೆನೊ ಹ ಹ
ಹ್ಮ್ ಅಕ್ಕ ಹೋಗಿಲ್ಲ
ಹ್ಮ್ ಹ್ಮ್
ಸುಮ ಬಿಟ್ಟೆ
ಹೋಗ್ಲಿ ಬಿಡ ಮತ್ ಯಾವಾಗರ ಹೋದ್ರತ್ ಇಷ್ಟ ದಿನ ಯಾಕೆ ಸುಟ್ಟಿ ಕೊಟ್ಟಾರ ನಿಮ್ಗ ಯಾವಾಗೂ ಹಿಂಗ
ಥರ್ಡ್ ಸೆಮ್ನಾ ಗ್ ಹಿಂಗ ಕೊಟ್ಟಿದ್ರು ನೋಡು
ಹೌದಾ ಮತ್ ಯಾವಾಗ್ ನಿಮ್ದು ಜಾಸ್ತಿ ಹಾಲಿಡೇಸ್
ಏನನವ ಒಂದಸತೆ ಏನೋ ನಮಗ. ಒಂದೂವರಿ ತಿಂಗ್ಳು ಕೊಟ್ಟಿದ್ದು.
ಯಾಗ ಅಂದ್ರೆ ಆಡ್ ಸೆಮ್ ಮುಗಿದ್ಮೇಲೆ ಬೇರಿ ಫಿಫ್ಟೀನ್ ಡೇಸ್ ಇವನ್ ಸೇಮ್ ಮುಗ್ದ ಕಳೂ ಹಿಂಗ ಒಂದ್ ವರ್ಷ ಮುಗಿತ್ತಲ್ಲ ಇವಂದ್ ಸೇಮ್ ಮುಗೀತು ಅಂದ್ರೆ ಅವಾಗ ಹಿಂಗ್ ಟು ಮಂತ್ಸ್ ಕೊಡ್ತಾರ ಈಗ ಮತ್ ಹೊಸ ಈಗ ಹೊಸ ಡಿಗ್ರಿ ಅವರು ಈಗ ಪಿ ಯು ಮುಗಿಸಕೊಂಡ್ ಡಿಗ್ರಿ ಹೋಗ್ತಿರ್ತಾರಲ್ಲ ಅವರದ್ದು ಜಾಯನಿಂಗ್ ಇರ್ತೇ ತ್ ಅಲ್ಲ ಅವಾಗ ಅವ್ರ ಜೊತೀನೆ ನಮ್ದು ಮತ್ ಆಡ್ಸ ಸೆಮ್ ಸ್ಟಾರ್ಟ್ ಆಗ್ತೈತಿ
ಹ್ಮ್ ಹಂಗಾದ್ರರು ಕೊಡ್ತಾರಲ್ಲಾ ನಮ್ದ್ ಏನ್ ಕ್ಯಾತೆ ಇಲ್ಲ
ಹೌದು ನಿಮ್ ಇ ಇದು ಆಟೋನಮಸ್ ಅಲ್ಲ ಅಂದ್ರೆ ಹಂಗ ಮಾಡ್ತಾರ ಅವ್ರೂ ಹಿಂಗ್ ಮಾಡಕ್ ಕಗಲ್ಲ ಹ್ಮ್ ಎಕ್ಸಾಮ್ ಚಲೋ ಅದವೇನು
ಹ್ಮ್ ಸ್ವಲ್ಪ ಸ್ವಲ್ಪ ಚಲೋ ಆಗ್ಯಾವ ಏನ್ ಮಾಡಾತಾರ್ ಮನೆಯೊಳಗ
ಮನಿ ಒಳಗ್ ಕುಂತಾರ್ ನೋಡು ಅದೇ ಚಾ ಕುಡುದ್ವಿ
ಹ್ಮ್
ಅಲ್ಲೆ
ಟಿ ವಿ ನೋಡತಾರ್
ಹೌದೇನು ಎಲ್ಲೋ ಹೋಗಿದ್ರಲ್ಲ ಮತ್ತ್ ಮನೆಯವರೆಲ್ಲಾ
ಇದಕ್ ಹೋಗಿದ್ರಪ್ಪಾ ಗುಡಿಗ ನಾ ಏನ್ ಹೋಗಿದ್ದೆಲ್ಲ.
ಹ್ಮ್ ಹ್ಮ್ ನೀ ಹೋಗಂಗಿಲ್ಲ ಅಂತ ಹೋಗಿಲ್ಲೇನು
ಹೋಗಲಿಲ್ಲ ಅಂದ್ರೆ
ಹ್ಮ್ ಯಾವ್ ಊರಗೆ ಹೋಗಿದ್ರರು ಅವ್ರ ಮನೆಅವರು.
ಕಕ್ಕೇರಿ
ಎಲ್ಲಿ ಐತ್ ಅದು
ಅದು ಊರ ಕಕ್ಕೇರಿ ನನಗೂ ಗೊತ್ತಿಲ್ಲ.
ಹೌದೇನಾ ಬಸ್ಸಿಗ್ ಹೋಗಿದ್ರ ದೂರ ಐತೆ ಅಂತೇನ
ಅಷ್ಟೇನು ದೂರ ಆಗಲ್ಲ
ಹ್ಮ್ ಹ್ಮ್ ನಾವು ನಮ್ ತಮ್ಮನ ಕಡೆ ಹೋಗ್ಬೇಕ್ ಈಗ ಸುಟ್ಟಿ ಬಿಟ್ಟ್ಮೇಲೆ ಅವನದ್ದು ಬರ್ಡೇ ಐತಿ ಅವ ಇದು ಆಳ್ವಾಸ್ ಮೂಡಬಿದ್ರಿ
ಹ್ಮ್ ಹ್ಮ್
ಅಲ್ಲ ದಾನ ಈಗ ಅದಕ್ಕ ಒಂದ್ ದಡ್ಡ ಐತಿ ಹೋಗೋಣ ಅಂತ ಅನ್ಕೊ ಒಂದ್ ಈಗ ಹೋಗ್ ಬಂದವಿ ಅಂದ್ರೆ ಮತ್ ಹೋಗಕ್ ಆಂಗಿಲ್ಲಾ ಅವ್ರ ಇನ್ ದಸರಾ ದೀಪಾವಳಿ ಹಾಲಿಡೇಸ್ಗ್ ಬಿಡ್ತಾರಲ್ಲ ಅವಾಗ ಬರುದಾ ಹಂಗ್ ನಡಕ್ ನಡಕ್ ಹೋದ್ರೆ ಅವ್ರಿಗು ಸುಮ್ಮನೆ ಈಡೆ ಬಂದ್ಬಿಡ್ತೈತಿ ತಲ ಲಕ್ಷ ಇ ಹೋಗಂಗ್ ಇಲ್ಲೆ ಇದೊಂದ್ಸಲ ಹೋಗ್ ಬರುತ್ತೆ ಮತ್ತ್ ಒಂದ್ ದಡ್ ಐತಿ
ಹಾ ಯಾವಾಗ ಐತಿ
ಬಲ್ಲಿಗಾಯೈ
ಹ್ಮ್ ಹ್ಮ್
ಅಮ್ಮ ಏನ್ ಅಂದಾರ ಅಲ್ಲೇ ಇರುನ್ಗೆ ಲೆವೆನ್ ಹೋಗಿ ಅಲ್ಲ ಇರೋನ್ ಗೊತ್ತಾಗ್ತೈ ಹೆಂಗ್ ಐತಿ ಅಲ್ಲೆಲ್ಲಾ ಅಂತಂದು ನಮ್ಮ ಮಮ್ ಅವರೇ ಕೊಡ್ತಾರೂ ಹಾಸ್ಟ್ಲ್ ಕಾಲೇಜನವರ ಪೇರೆಂಟ್ಸಿಗೂ ಇರಕ್ ಜಾಗ ಕೊಡ್ತಾರ. ಈಗ ನಮ್ಮ ಮಾಮನ ಮಗುನು ಇಟ್ಟೈತಲ್ಲ ಅವ ಕಾಮರ್ಸ್ ಮಾಡಿದ ಅಲ್ಲೇ ಅವ್ನಿಗೆ ಊಟ ಸೆಟ್ ಆಗುವಲ್ತ ಅಂತ ಅಲ್ಲಿ
ಹೌದಾ
ಇಲ್ಲಿ ಖಾರ ಜಾಸ್ತಿ ತಿಂದಾನ ಅಲ್ಲಿ ಹೋಗಾದ್ಮೇಲೆ ಫುಲ್ ಸಪ್ಪಿ ಕೊಡತಾರ ಮತ್ ಅವ್ರೆಲ್ಲಾ ಹುಡುಗರಿಗ್ ನೋಡ್ಕೋಬೇಕಲ್ಲಾ
ಹ್ಮ್ ಮತ್ ನಿಮ್ ತಮ್ಮ ಸೇಟ್ಟಗ್ಯಾನ
ಹಾ ಅವನಿಗ್ ಇಲ್ಲಾದ್ರು ಇಲ್ಲ ಇದ್ರು ಏನಿದ್ರು ತಿನ್ಬಡ್ತಿದ್ದ ಸುಮ್ಮನೆ ಸೇಟ್ ಆಗೈತಿ ಹ್ಮ ಆಮೇಲ್ ಫ್ರೆಂಡ್ಸ್ ಚಲೋ ಸಿಕ್ಕಾರ ರೂಮ್ ಮೇಟ್ಸ್ ಹೊಂದ್ಕೊಡಾರ ಆದ್ರ ಊಟ ಚಲೋ ಸಿಕ್ಕ ಚಲೋ ಆಗಿಲ್ಲ. ತುಪ್ಪ ಚಟ್ನಿ ಪುಡಿ ಮತ್ ತಗೊಂಡ್ ಬರ್ರಿ ಸಾರ್ ಅದು ಚಲೋ ಆಗಿದ್ದಿಲ್ಲಾ ಅಂದ್ರು ಹೋಗ್ ತಗೊಂಡ್ ತಿಂತೇನಿ ಅಂತ ಅಂದ ಮಾಮನ್ ಮಗ. ಇವ ನಮ್ ತಮ್ಮ ಕೇಳಿದ್ವಿ ತಗೊ ಬರ್ಬೇಕಾನ ಅಂ ತಂದ್ರ ಇಲ್ಲ ಬೇಡ ನಮ್ದೊಳಗ ಒಂದ್ ದಿನ ಖಾಲೀನಾ ಆಗ್ಬಿಡ್ತೆೇತ್ ಅದ.
ಹೌದ್ ಅಂದ್ರೆ ಅವ್ರ ರೂಮ ಮೇಟ್ಸ್ ತಿಂದ್ಬಿಡ್
ಹೌದೌದದು ಇವ್ರು ಹಚ್ಕೊಂಡ್ ಹೋದ್ರ ಅಂದ್ರ ಹಂಗ ಇರ್ತಾರ್ ನೋಡ ಅವ್ರ ರೂಮೇಟ್ಸ್.
ಹ್ಮ್
ಇವರು ಕೊಟ್ಟ ಮಾಡಿ ತಿನ್ನಕತ್ರಂದ ಫುಲ್ ಮತ್ತ ಹಚ್ಕೊಂಡ್ ತಿಂದಿರ್ತರ ಇಷ್ಟ ದಿನ. ಮತ್ ತಿನ್ಬೇಕ ಅನ್ನಿಸತಾಯ್ತದ ಅವ್ರಿಗೂ.
ಹ್ಮ್ ಏನಾರ ಕೊಟ್ರು ಜಾಸ್ತಿ ಜಾಸ್ತಿ ಕೊಡ್ಬೇಕಲ್ಲ.
ಹೌದು ಹೋದ್ಸಲ ಹೋಗ ಮುಂದೆಲ್ಲ ಬಿಸ್ಕೆಟ್ಸ್ ಜಗ್ ಕೊಟ್ಟಿದ್ವಿ. ಹ ತಿಂದಾರನ್ ಖಾಲಿ ಮಾಡ್ರಂತ ಈಗ ಮತ್ ಬಯಬೇಕ್ ನೋಡ್.
ಹ್ಮ್
ಸರಿ ನಾ ಮತ್ ಹಚ್ತೇನೆ ತಗೋ ನಿಂಗಾ.
ಹಾ ಸರಿ ಬಾಯ್ ಬಾಯ್ ಬಾಯ್
ಹಲೋ
ಇಲ್ಲಿ ಕಟ್ಟಕತಿಲ್ಲಲ್ಲ.
ಹಲೋ ಹ ಕ ಇದು.
ಹ್ಮ್ ಊಟ ಮಾಡಿದಿಲ್ಲೊ.
ಇನ್ನ ಇಲ್ಲ ಈಗ ಗೋಬಿ ತಿಂದ್ದ ಅಲ್ಲ ಅದಕ್ಕ.